ನ ಹಿಂಗ ಆಯ್ತ್ ನೋ ನಿನ್ಂಗಯ್ತ್ ನೋಡ ಇಡ್ತಾನ ಅದೇ ಕೊಂಚ ಜ ಜಾಯನಿಂಗ್ ಕಾಲ ಅಂತ ಕುತಿದ್ದ ಇರ್ತಾನ
ಹಾ
ತೋರಿಸರಿಸ್ತೇ ನಿಮಗ ತೋರಿಸ್ತೇ ನಂದೆ
ಇಲ್ಲ
ಅ ಸ್ವಲ್ ಮೆಡರ್ಗ ಇತ್ತಲ್ಲಾ ಲೇಟ್ ಆಯ್ತು ಅಂತ ಕಟ್ ಮಾಡ್ಬಾರ್ದ
ಹ್ಮ್ ಹ್ಮ್ ಊಟ ಎನ ಮಾಡ್ಬೇಕಣ ಆಮೇಲೆ ಲೇಟಾಗಿ ಮಾಡ್ತಾವ
ಲೇಟ್ ಟೈಮ್ ಮಾಡ್ತರ ಊಟ
ಹಣ
ಜೀನ್ ಕೊಡ್ತಾರ ಊಟಕ್ಕ ಇವತ್ತ
ಇವತ್ತು ಚಪಾತಿ ಬಾಳೆಕಾಯಿ
ಹ್ಮ್
ಅಲ್ಲಿಯ ಪಲ್ಯೆ ನೋಡಿಿಲ್ಲ ನ ಯಾವ ಅಂತ ಹೇಳದ್ರ ಕಾಳ ಪಲ್ಯ ಇದ್ದಿರಬೇಕ
ಕಳಪಲ್ಲ ತರ. ನೀ ಹೇಳ್ತ ಹ ಹೇಳ್ತೀ ಹೇಳ್ತ.
ಮತ್ತ ನಿಧಾನ ಊಟ
ಹಾ
ಎಂತಾನ ಊಟ
ಹಾ ನಂದಿನೇ ಎಲ್ಲ ಮಾಡ್ಬೇಕು. ನಾಗ ಬಂದಿದ್ದೆ ಇಲ್ಲಿ ಆಸಿಗೆ ಹಸ್ತಕ್ಕ..
ಹ್ಮ್ ಹ್ಮ್ ಹ್ಮ್..
ಈಗ.. ಹತ್ತುುವಯ ಹೋಗತನೆ
ಹ್ಮ್
ಹ. ಮತ್ತ ಎಕಡೆ ಹೋಗಿಲ್ಲ..
ಹ ಎಲ್ಲಾನ ಎ
ಹ್ಮ್
ದಕ್ಕೆ ಕಷ್ಟ.
ಊರ್ ಈಗ ಎಲ್ಲಿಗೂ ಹೋಗಿಲ್ಲ.
ಹ ಇಲ್ಲಣ್ಣ ಎಕ್ಸಾಮ ಮಗದಣ..
ಎಸಾಮ ಮುಗನ್ ಮಗ..
ಹ್ಮ್..
ಪ್ಲಾನ್ ಆಕಿಲ್ಲನ್.
ಪಲಾನ್. ನೋಡ್ಬೇಕಾನೆ.
ಮತ್ರಲ್ಲಗೆ ರಣ.
ಹಾ ಬಾಳ್ಸ ಮಂಟಲ್ಲ ಮಂಟಲ್ಲ ಆಯ್ತು.
ಹೌದಾ..
ಹೋದ್ರ ಚಿಕ್ಕಮಂಗ್ಳೂರ್ ಸೈಡ್ ಹೋಗ್ಬೇಕಂತದ..
ಯಾರ ಯಾರು..
ನಾನು ಭರತ್ ರಾಮು.. ಮಾರುತಿ..
ಚಕ್ಕ ಮೂರ್ ಸೇಡಾ..
ಹಣ..
ಲಲೇಶ ಯ.
ಇದೇನ ಚಿಕ್ಕಮಂಗ್ಳೂರಲ್ಲಿ ಕೊಡ ಯಾರು ಯಾವ ಬಲ್ಂಗೂ ಅಷ್ಟು ಗೊತ್ತಿಲ್ಲ..
ಸ್ಟ್ ನೋಡ್ಕೊ ಬರ್ತಾರೆ..
ಹ್ಮ್ ಒ ಟ್ರಾವೆಲ್ರ್ ಮುಗಸ್ಬೇಕಣ್ಣ ಬಸ್..
ಹಾಡದ..
ಅದು ಟ್ರಾವೆಲ್ ಬಸ್ ಇರ್ತಲ್ಲ ನ.
ಹಾ.
ಸಣ್ಣಗಂಗ ಮುಟ್ಟ ಬಸ್ ಎತಕಡ ಅದು..
ಅದೇ ವೈಟ್ ಕಲರ್.
ಹಾ ಒಂದ್ ಹದ್ನೈದು ಇಪ್ಪತ್ ಮುಂದ್ ಎಡತರ..
ಹಾ ಮನ್ಷ್ಯಾಗ ಒಂದ್ ದ್ ಸಾವ ಬೊತ್ತು ನೀನ್ ಆದ ಕರ್ನಾಟಕ ಹೋದ್ರ.
ಹಾಳ್ ಕನ್ನಂಡ ತಾಣ.
ಹ್ಮ.
ಎಲ್ಲ ಐದೈದು ಸಾವಿರ ಮೂರ್ ಮೂರ್ ನಾಕು ಸಾವಿರ..
ಎಲ್ಲಾರ ಸೇರ ಒಬ್ಬೊಬ್ರಿಗೆರಿಗೆ..
ಹ್ಮ್ ನಡಿ ಮಾಡತ್ತ ಹೋಗ ಮಂರಿ ಎಲ್ಲಾರೂ..
ಮತ್ತೆ ನೀವು ಹೋಗಕ್ ಫೋನ್ ಮಾಡ್ರಿ.
ಇಲ್ಲಣ್ಣ ಸ್ಟಾರ್ಟಿಂಗ್ ಪ್ಲಾನ್ ಹಾಕಂತ ಅಲ್ಲರು ಸೇರಿ ನೀವು ಒಂದಿಷ್ಟ್ ಮಂದಿ ನಾವ್ ನಾ. ಆಕೆ ಮುಂದಿದ್ದವಣ ಹಂಗಿದ್ರು.
ಹ
ನಾನು ಭರತ್ ರಾಮು ನಿತ್ಯನ್ ನಾಕು ಮಂದಿ ನಿಮ್ಮ್ ಹಸ್ಟೆಲ್ದೇ ನಿಮ್ಮ್ ಹಸ್ಟೆಲ್ ದ ಒಂದ ನಾಕೈದ್ ಮಂದಿ ಇಲ್ಲ ಹತ್ತು ಜನ ಆದ್ರವೇ ನಡತಾವಣ
ನಮ್ಮೂರ ಒಂದ್ ನಾಲ್ಕೈದು್ ಮಂದಿ ಆಗ್ತವಿ
ಹ್ಮ್
ಮತ್ತ್ ನಿಮ್ ಕಾಲೇಜ್ ರಿಗೇ ಹೇಳತಿನ್ ನೋಡ್
ಹ್ಮ್ ಒಂದ್ ಹತ್ನೈದು ಪೂರಾ ಸೀಟ್ ಇದಬೇಕಣದು ಟರವಲರ್
ನಾ ಒಂದಾಡ್ ಗ್ಯಾಪ್ ಬಿಡ್ಬೇಕಕ್ಂದೆ.
ಅ ಅಣ್ಣ
ಒಂದ ಸ್ವಲ್ಪ ಜಾಗ ಹಿಂದ ಹಿಂದ ಮಕ್ಕಂದ ಹೋಗಕಕ್ ಮಾಡ್ತಾರೊಂಡ್ ಆತರ ಮಾಡ್ಬೇಕು ಒಂದ ನಾಕ್ ಸೀಟ್ ತೇಗದಿ ಏಸದಿ
ಹ ಹಾ ಹಹ
ಇನ್ಸ್ಟಾಗ್ರಾಮ್ ನೋಡಿದ್ದೆಪ್ಪಾ ಹ ಹಿಂದ ಮಕಾನ್ ಹೋಗಕ ಜಾಗ ಮಾಡ್ತಾರ
ಅದ್ರಾಗ ಏನು ಚೆನ್ನ ಬಸ್ದಾಗ
ಹ್ಮ್ ಅದ್ರಾಗ ಇಂದು ಒಂದ ನಾಕ ನಾಕ್ ಸೀಟ್ ಕೂಡ ಇರ್ತೇವ ನೋಡು
ಹ ಹ
ಹೌ ತಗಿತರ
ಹ್ಮ್ ಹ್ಮ್
ತಗ್ದಿ ಶಾೆ ಗಿಡಾಿ ಮಕ್ಕರು ಮೊಕೊ್ ಬಿಡ್ತಾರ ಒಂಥರ ಬೆಡ್ ಗಿಡ್ ಹಾಕೊಂಡ್
ಹ್ಮ್ ಹ್ಮ್ ಹ್ಮ್
ನಮ್ಮ ಹಸ್ಟೆಲ್ರು ಹೋಗಿದ್ರು ಯಾವ್ದಂದ್ರ ಟಾಟಾ ಮ್ಯಾಜಿಕ್ ಗಾಡಿ ಗೊತ್ತಲ್ಲ
ಹಾ ಅಣ್ಣ
ತರಕಾರಿ ಅದ ಅದ್ರಾಗ ಬೆಡ್ ಅಕಂತರ ಅಣ ನಾಲ್ಕೇಿನೆಂಟು ಬೆಡ್
ಹಾ ಹಾ ಹ
ಬೆಡ್ ಹಾಕಿ ಅವಕೆ ಮಕ್ಕೊಂಡ್ ಮತ್ತೆ ಇದು ಬಂದ್ರ ಒಳ್ಳಿ ಬಂದಾರ ಅರ್ಧ ಬೆಡ್ ಅಲ್ಲಿ ಹೋಗೋದು ಬಂದಾರ
ಹ ಹಾ
ಹಂಗೇ ಮಾಡೋಗ ಮತ್ತೆ ನಿದ್ದೆ ಬಂದ್ರ ಈಗ ಇದು ಕಂಫರ್ಟಬಲ್ ಆಗಲ್ಲ ಇದ್ರಲಿ ಮಕ್ಕಬ್ಅಂದ್ರೇ
ಹೌದ ಟ್ರಾವೆಲಿಂಗ್ ಅದೆಲ್ಲ ನೈಟ್ ಎಲ್ಲ ಇದು ಮಾಡದು ನಡಿತವಣ
ನೈಟ್ ಎಲ್ಲಲ್ಲ ಲಾಡಜ ಇಲ್ಲ ಅಲ್ಲಿ ಸ್ಟೇ ಮಾಡ್ಬೇಕ್ ನೋಡ
ಹ್ಮ್ ಎಲ್ಲ ಕ್ಯಾಂಪ್ ಆಗ್ಬಿಡದ್ರ ಅಲ್ಲೇಾರ ಹೋಗಿ ಸುಮ್ನೇ
ಟಂಟ್ು ತೋಬಕೊಂಡೆ
ಹಾ ಎಲ್ಲಾರ ಗುಡ್ಡದ ಗಿಡದ ಹೋಗಿ ಕ್ಯಾಂಪ್ ಆಗಬಿಡ ಮಣ ಎಲ್ಲಾರ
ಹಾ ಹಂಗ ಮಾಡಡ ಬಾರ ಬಸ್ಟ್ಣ್
ಅಲ್ಲಿ ಹೆಂಗಾದ್ರೂ ಚಿಕ್ಕಮಂಗಳೂರು ಸೈಡ್ ಎಲ್ಲಾ ಬರಿ ಗುಡ್ಡನೇ ಏ ಇಡ್ತಾವಣ ಅಣ್ಣ
ಹ್ಮ್ ಅದ್ರ ಮುಳ್ಳಗಿರಿನ ಬೆಟ್ಟ
ಹ್ಮ್ ನ ಅಲ್ಲ ಪುಟ್ಟ ಕ್ಯಾಂಪ್ ಆಗಿ ಕೂಡ ಮ
ಅಂಗೇ ಮಾಡೇವ ಹೋದಂದರೇ ಕ್ಯಾಂಪಗಿ ಚಿಕನ್ ಗಿಕನ್ ಬರ್ ಮಡಕೆ ತಿನ್ಬಾರ್ರಂದ
ಯಾವ ಇವು ಬರ್ಬಾಕ ಪ್ರಾಣಿ
ಹಾ
ಯಾವದ್ರ ಎದು ಬರ್ಬೇಕಣ್ಣ ಏನಾರ ಆನಿ ಚಿರತತೆವು
ಕದ ವಡಕನ್ ತಿಿಂದ ಬಿಿಡ್ರ ಅವನ
ಒಬ್ಬರ ಒಬ್ಬರು ಬಕ್ಕಿ ಬಕ್ಕಿ ಓಡ್ತರೇ
ಏ ಕಲಾಸ ಕಡೆ ನಾನ್ತ್ರ ಮೊದಲು ಗಾಡಾಗ ಹೋಗಿ ಕುಂದರ್ತನಪ್ಪಾ
ಏ ಅದ ಹಾ ಒಂದ್ ಕಿಲೋಮೀಟರ್ ದೂರ್ ಕಂಡಿತ್ ಅಂದ್ರೆ ನಾ ಓಡೋದ ನಾ ಮೊದಲ್
ಹ ಹಾವ್ಬರಲ್ಲ ಭಾರಿ ಅಂತಿನವ ಅದು ಓದಬೇಕು ಒಂದಸಲ ಅವರ
ಹೌದಣ ಹೋಗಿ ಆತರ ಮಾಡ್ಬೇಕು ಅಣ್ಣ ನೈಟ್ ಕ್ಯಾಂಪ್ ಅವಲ್ಲ
ಹಾ ಅದೇ ಮೇನ್ ಮೆಮರಿ ಸುಮ್ಮನೆ ಹೋಗಿ ಇದ್ದು ಬರದು ಅದಲ್ಲ
ಹೌದಣ
ಹೆಂಗ್ ಇದುಕ ಇದು ಹಾಕಿ ಇರೋದು ಕಷ್ಟ ಪಟ್ಟು ಟೆಂಟು ಗಿಂಟು ಎಲ್ಲಾ ಹಾಕಿರ್ತವಲ್ಲಾ.
ಹ್ಮ
ಅದೇ ಒಂದ್ ಸ್ವಲ್ಪ ಈಗ ಒಂದ ದಿನರು ಅಲ್ಲಿ ಕ್ಯಾಂಪ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ಲಾಡ್ಜ್ ಅಲ್ಲಿ ಇರ್ಲೇಬೇಕತದ ಇಲ್ಲ
ಹೌದಣ್ಣ
ಹ ಸುಮ್ ಕ್ಯಾಂಪ್ ಆಗ್ಬೇಕು ಒಂದ್ ಅಡ್ತಾ ಎಲ್ಲಾರ ಒಂದ್ ಅಡ್ತಾ ಲಾಡ್ಜನಲ್ಲಿ ಇರದಾ.
ಹ್ಮ್ ಎಲ್ಲಾರ ಪ್ಲೇಸ್ ಸಿಕ್ಕಿತ್ತ ಅಂತ ತಿಕೋಣ ಅಟ್ ಲೀಸ್ಟ್ ಹಂಗ ಎಲ್ಲಾರ ಪ್ಲೇಸ್ ಸಿಕ್ಕಿತ್ತ ಅಂದ್ರೆ ಹಾಕ್ಬಿಡ್ಬೇಕಣ
ಹಾ ಅದೇ ಭಾರಿ ಬೆಷ್ಟ್ ಆ ಕಡೆ.
ಸುಮ್ಮನೆ ಹುಚ್ಚಿರಂಗ ಆ ಲಾಡ್ಜ್ ಈ ಲಾಡ್ಜ್ ಮೆಮರಿ ಬಿಲ್ಡ್ ಮಾಡದು ಈ ರೀತಿ ನೋಡ್ಬೇಕಣ
ಆ
ಮೆಮೊರಿ
ಹಾ ಮೆಮೊರಿ
ಸುಮ್ಮ್ ಮುಹಿಂಗೆ ಟ್ರಾವೆಲ್ ಮಾಡಿ ಅಲ್ಲಿ ಸುತ್ತರ್ದಿ
ಹ್ಮ್
ಅದೊಳ್ಳ ಎಂಜಾಯ್ಮೆಂಟ್ ಅಂದ್ರ ಎಲ್ಲಾ ಇದ್ ಮಾಡ್ಬೇಕಣ್ಣ ಏನೇನ್ ರಿಯಲ್ ಎಂಜಾಯ್ಮೆಂಟ್ ಮಾಡ
ಅದ್ರಾಗ ಒಬ್ರು ಪಾರ್ಟಿ ಮಾಡದಾಗ ಕುಡಿತಾರ
ಹೇ ಅಂತರ ಕರ್ಕೊಂಡ್ ಹೋಗ್ಬರ್ದಣ್ಣ ಫಸ್ಟ್ ಆಫ್ ಆಲ್
ಆ
ನಮ್ಮಗ್ ಹೊಡ್ಸ ಇಡ್ತಾರ ಮತ್ತೆ
ಹ ಒಂದು ಒಂದು ಪ್ಲೇಸ್ದಾಗ ಇರ್ಲಲ್ಲ
ಹಾ ಇಲ್ಲಿ ಲೋಕಾಲ್ ಇರ್ತಂದ ನಡೀತಣ ಮತ್ತ್ ಅಲ್ಲಿ ಯಾರು ಗೊತ್ತಿರ್ಲಾರರು ಹುಡ್ಗಿರ
ಏ ಅಂಗ್ ಅಂಗ್ ಇರ್ಬದಲ್ಲ
ಏ ನಮ್ಮ್ ಹಾಸ್ಟೆಲಲ್ಲಿ ಅಂತಾರ್ ಯಾರ ಇಲ್ಲಣ್ಣ
ಇದ್ರೂ ಲಾ ಎಲ್ಲಿ ಲಾಡ್ಜ ಇದ್ರಾಗ ಸುಮ್ಮ ಮಂಕಬಿಡಬೇಕು ಕುಡ್ದ್
ಲಿಮಿಟದಗಣ್ಣ ಅಂದ್ರ ಕಂಟ್ರೋಲ್ದಾಗ ಇರ್ಬೇಕ್ ಮನ್ಶ ಹೆಂಗ್ ಕುಡಿಬೇಕ್ ಅವರು
ಆ ಆ ಆ ಯಾವ್ದೇ ಚಟ ಮಾಡಿದ್ರು ಲಿಮಿಟ್ ಅಲ್ಲಿ ಇರ್ಬೇಕಲ್ಲ.
ಹ್ಮ್ ಹ್ಮ್ ಮೇನ್ ಅದೆಯಪ್ಪ ಯಾರ ಏನ್ ಒಂದ್ ಮಾತ್ ಅಂದ್ರು ಸುಮ್ಮ್ ಇರ್ಬೇಕು ಅನ್ಷಂದ್
ಹ್ಮ್
ನನಗೆ ಹಂಗಂದ ಹಂಗ ಈ ಕಡೆ ಜಗಳಕ್ ಬರೊಮ್ಮಂದಿ ಬಾಳ
ಹ್ಮ್
ಅಂದ್ರ ಚೊಲೋತ್ತ ನೀ ಹೇಳ್ದಂಗ ಪ್ಲಾನ್ ಎಲ್ಲ ಆ ಕಡೆ ಸೈಡ್ ಹೋದರ
ಹೌದಣ್ಣ ಭಾರಿ ಆತಾನ ಈ ಸೀಸನ್ ಹೋದಿವ್ ಅಂದ್ರೆ ಭಾರಿ ಆತಾನ
ಚಿಕ್ಕಮಂಗಳೂರು ತುಮಕೂರು ಮತ್ತೆ ಚಿಕ್ಕ ದೊಡ್ಡಬಳ್ಳಾಪುರ.
ಹ್ಮ್
ಆದಿ ಯೋಗಿ ಇತಾಲ
ಹೌದಣ್ಣ ಹೋದರು ಒಂದು ಅವಾಗ ನಾಲ್ಕೈದು ದಿವಸ ಅರಾಮ್
ಹಾ ಒಂದ್ ವಾರ ಹೋಗಬೇಕ್ ನೋಡು ಹೋದ್ರ
ಮಸ್ತ್ ಇದೆ ಕಣ ಗಾಡಿ ಅಂತ ಹೆಂಗಿದ್ರ ಒಂದ್ ಮೂರ್ನಾಕ್ ಸಾವಿರ ಖರ್ಚ ಬರುತಾ
ಹ ಅಷ್ಟೇ ಮೂರ್ನಾಲ್ಕಕ್ ಸಾವಿರ ಎಲ್ಲಿ ಖರ್ಚು ಮಾಡ್ತವಿ ಅನ್ಸುದೊ ನಮ್ಮ ಬರೀ ಒಂದ್ ವಾರಕ್ ಸಾವಿರ ಸಾವಿರ ಖರ್ಚ ಮಾಡ್ತೇನು ಪಾಲ್ತು ಅದ ಮಾಡಾಕ ಇದ ಮಾಡಾಕ
ಏನಿಲ್ಲಂದ್ರ ಒಂದ್ ಐದ ಸಾವಿರ ಹೆಚ್ಚ ಕಮ್ಮಿ ಒಂದ್ ಐದ ಸಾವಿರ ಆರ್ ಸಾವಿರ ಆಯ್ತಣ ಮನ್ಷ್ಯಿಗೆ.
ಹಾ ಆತು ಆತು ಅಷ್ಟೆ
ಆರ್ ಸಾವಿರ ಹ್ಮ ಆರ್ ಸಾವಿರ ಒಳಗೆ ಆಲ್ಮೋಸ್ಟ್ ನೋಡಿದ್ರ
ಅದಾದ್ರೆ ಮೆಮ್ರರಿ ಇರ್ತ ಆ ಪ್ಲೇಸ್ ನೋಡಿ ನೀ ಈ ಪ್ಲೇಸ್ ನೋಡಿ ಸ್ವಲ್ಪ ಮ್ಯಾಲೇಜ್ನು ಬರ್ತದ
ಹ್ಮ್
ಇದೇನ್ ಸುಮ್ಮ್ನೆ ಅಲ್ಲಿ ತಿಂದು ಖರ್ಚು ಮಾಡೋದು ಇದು ಮಾಡೋದು ವೇಸ್ಟ್ ಅಲ್ಲ
ಹ್ಮ್
ಅದೇ ಹೋಗ್ಕ್ ಒಂದ್ಸಲ ನೋಡ ಮತ್ತೆ ಒಟ್ಟ ಗೀರ್ ಮಗರ ಹೇಳ್ರಿ ಒಂದಂದು ನಿಮ್ದ
ಏ ನಮ್ದು ಎಕ್ಸಾಮ್ ಹದಿನಾರು ಹದಿನೇಳು ಹದ್ ಹದ್ಿನೊಳಕ ಹಂಗ ಮುಗಿ ಕೊಡ್ತಾವಣ್ಣ ಎಕ್ಸಾಮ್ ಹದಿನೇಳಕ್ ಮುಗಿಯದು ಅವಾಗ ಅವಾಗ ಮರದ್ಸ ಅ ಮರ ದಿವ್ನ ಪ್ಲಾನ್ ಮುಂಚೆ ಪ್ಲಾನ್ ಹಾಕಂತಾನ ಅದೆಲ್ಲ ನಮ್ಗ ಕಾಲೇಜ್ ಥೇರಿ ಎಕ್ಸಾಮ್ ಒಂಬತ್ತನೇ ತಾರೀಕು ಮುಗಿತಣ್ಣ
ಹ್ಮ್
ಲಾಬ್ ಹದಿನಾರಕಾವಣ ಎರಡೇ ದಸ ಲಾಬ್ ಅ
ಲ ಬ್ಯಾಡದುಸತದ
ಹಾ ನ ಎರಡ ದಿವಸ ಎರಡು ಲೇಬ ಅವಣ ಟೋಟಲ್
ಹಾ
ಹಾ ಎರಡು ದಿವಸ ಹದ್ಿನಾರು ಹದಿನೇಳೇಳ ತಾರೀಕು
ಹೌದಾ
ಹ್ಮ್
ಮತ್ತೆ ನೀ್ ಕಾಲೇಜ್ ಒಳಗ ನಮ್ಮನ್ ಬಂದ್ರರು ಬಿಡ್ತಾರ ಇಲ್ ಒಳಗಡೆ
ಬಾರ
ಹಾ
ಬರ್ರ ಹಣ ಯಾರುೇಳ್ತಾರೆ
ಎಲ್ಲ ಗನ ಪುಲ್ ಸ್ಟಿಕ್ ಇರ್ತಾವಲ್ಲಾ ನಿಮಗ
ಹ ಇಲ್ಲ ಅಣ ಅಂತಂದಂಗ ಇ ಮಾಡ್ದ ಅಂತ ಅಷ್ಟೇ ಕ್ಲಾಸ್ ಒಳಗಂಗ ಹಂಗಿಲ್ಲ ಸುಮ್ ಕ್ಯಾಂ ಇೋಳ ತಿರುಗಡ
ಹವಾ ಹ ಕಾಲು ಬರಕ್ ಕುಂತ ಅ ಕಟ್ ಮಾಡ್ತೀಂತದ
ಓಕೆ ಓಕೆಣ